ಹಲೋ
ಹ್ಮ ಹ
ನನದ್ದೀರಪ್ಪಾ
ಹ್ಮ ಹ್ಮ ಹಾ ನಿಜ ನ
ನಮ್ದೇನಪ್ಪಾ ಅವರಾಮನ್ನಿ
ಹ್ಮ್
ಮತ್ತೆನ ಊಟ ಗಿಟ ಆಗ್ಯದ
ಹ್ಮ್ ನಳ ಹ ಮಾಡ ಹ ಕು ನೀಯತಾ ಕುಡ ಈಗ ಚಾ ಕುಡ ಅಂದಕೊತೀನಿ
ಹೌದಾ
ಹ್ಮ
ಹ್ಮ್ ಹ್ಮ್ ಮತ್ತೆ ನಡದ
ಹ್ಮ್ಂತೆ
ಏನೇನು ಪಸ್ ಹಮ್ಕೊಂತೀವಿ
ಹ್ಮ ಮೇನುಟ
ಹ್ಮ್ ಉರಗಿದ್ದೆ
ಹ್ಮ್
ಹ್ಮ್
ಹ್ರ
ಹ
ಅವರಾಮ
ಂಬರಗಿದ್ದಪ್ಪ
ಹ್ಮ
ಹ್ಮ್ ಹ ನೀ ಎಲ್ಲಿದ್ದ
ಹ್ಮ್್ಮ ಇನ್ನೂ ಹೊರಗೆ್ದಾ
ಹ್ಮ್ ಹ್ಮ್ ಹ್ಮ್
ಹ್ಮ
ಮತ್ತೆ ನೋಡ
ಹ್ಮ್ ಹ್ಮ್ ಹ್ಮ ಹ ಹ್ಮ್ ಹ್ಮ್ೂಡೆ ಪಷರ
ನಮ್ ಕಡೆ ಎಲ್ಲ ಚಲೋ ಇಪ್ಪ ನಿಮ್ಗಂಗ
ಹ್ಮ್
ನಿಂಬಯಂಗ
ಮೂ
ಹ್ಮ್
ಹ್ಮ್ ಬಡ ಗತ್ತ ಹ ಎ
ನಮ್ಮನೆಮ್ಮಲ್ಲ
ಹ್ಮ್
ನನೆ ಮುಂದ ನೋಡಪ್ಪ ಇದದುರ್ದದ ಪಪ್ಪ ಈ ಗಿಡ ಅದ
ಹ್ಮ್
ತೆಂಗಿನ ಗಿಡದಾ ಮತ್ತು ಕೊತ್ತಂಬರಿ ಗಿಡ ಅದ
ಹ್ಮ್
ಮತ್ತೆ ಇದು ಹೂವಿನ ಗಿಡೆಗಳಳಾವ
ಹ್ಮ್
ಮತ್ತ ನಿಂಬು ಗಿಡ ಅದ
ಹ್ಮ್
ಮತ್ತೆ ಪೇರು ಒಂದ ಗಿಡ ಅದ
ಹ್ಮ್
ಮತ್ತುತ್ತ ಹಾ
ಎಲ್ಲ ಮನೆ ಮುಂದ ಆತ್ತು
ಹ್ಮ್ ಮುಂದ ಜಾಗ ಅದ ಗಾರ್ಡನ್ ಮಾಡ್ದ ಮಾಡೀ
ಹ್ಮ್
ಮತ್ತ ಹಂಗೆ ಇಂದೊಂದು ಇದು ಬಾಜು ಒಂದು ಬೆೇನ್ಗಿಡ ಹಚ್ಚಿ ಕಟ್ಟಿ ಮಾಡಿ ದೊಡ್ಡದಾದದು.
ಹ್ಮ್
ಹ್ಮ್ ಕುಂದರ್ಲಕ್ಕದ ಅದ
ಹ್ಮ ಹ್ಮ ಬ
ಹ್ಮ್ ಹಾಲದ್ ಮೇರ ಒಂದ್ ಅದ ಅದ ಹುಡುಕ್ನು ಕಟ್ಟ ಅದ ಹ್ಮ್ ನೀವ ಯಾವತರಿ
ಮನೆ ನತ ಹಲ್ ಹಸ
ಹೌದಾ
ಹ್ಮ್
ಹ್ಮ್ ಹ್ಮ್
ಹ ಕೂದಾ
ಹ್ಮ್
ಕಚ ಬಡಬ
ಹ್ಮ್
ನಿನ್ನಂತ
ಹ್ಮ್
ಹ್ಮ ಹ್ಮ ಗರ
ಹ್ಮ್
ಇಡಿಗೆರವ ಅಲ್ಲ ಬಸಿ
ಹ್ಮ್ ಹ್ಮ್
ಹ್ಮ್ ನಾ
ಹೌದಾ ಹಾ ಚಲೋ ಅ ಸರ್. ಪ ನೀ ನ ಅಂದರೆ
ಹ್ಮ್
ಹ್ಮ್ ಅಲ್ಲ ಎಷ್ಟ ಆಕರ
ಇ ಒ ಆರುಳಕ್ಕಾರವಾ
ಹೌದಾ
ಒಂದು
ನಮ್ದೊಂದು ಹದ್ನೆೆಂಟು ಎಕರೆ
ಹ್ಮ್್ಮ ಸಂ ಮದಾನ
ಹಾ
ನಾ ಹಲ ನಿೆಂದು
ಹಾ ನಟ್ೊಂದೇನಲ್ರಿ
ಹ್ಮ ಅಂತ ಬರ
ಹ್ಮ್
ಹ್ಮ
ಆ
ಹಕ್ಕರದ
ಹಸಾ ಸ
ಹ್ಮ್
ಹ್ಮ್ ಮತ್ತೆ ನಡದಾರೆ
ಹ್ಮ
ಮತ್ತೇ ನಡಿದಾರೆ
ಹ್ಮ ವಾಸತ
ಹಾ ರ
ಹದ್ಿನಂಟ ಅಷ್ಟೇ ಬಾಳ್ ಆಗಾಯ್ತ ಅದು ಹದ್ಿನೆಂಟ ಅಂದ್ರೆ
ಏನ್ ಹತ್ೊಂದ್ ಜನ ಆಗಲ್ರಿ ಅತ್ತೆ ಸುಮಿ ಹ ಏನನ್ನ ಹಕರು ಅಲ್ದಾಗ
ಹ್ಮ್ ಹ್ಮ್ ಬರ ಗಟ ರ
ಹಾ ರ
ಹಟ
ಅದು ಎಡ್ ಜಲ್ ಏನ ಇದ್ದಾರೆ
ಹ್ಮ್ಿಲ್ಲಂತ ಹ ಮ್ದ ಆಗಿಲ್ಲ
ಹ್ಮ್
ಅ ಬರದು ಅದ್ರದ ಮುಂಜ ಪೀಟಿ ಕ್ಲಾಕ್ ಇಟ್ಟು
ಹ್ಮ್
ಹ್ಮ್ಮ್
ಪ್ರೀತಿ ಕ್ಲಾಸ್ ಏನೇನ್ ಮಾಡಸ್ತನ್್ರೀ
ಹಗ ಮಾಡ್ಸ ಬನ್್ರತ ಹೇಗ ಮಾಡ್ಸಲ್ತಿ ಮೇಡಾನ
ಹೌದ ರೀ
ಹ್ಮ್
ಹ್ಮ್ ಏನಿಗೆ ನಾಳೆ ನಾಳ್ದ ಯೋಗ ಡೇ ಆದಂತ ಮಾಡ್ಕಾತಾರ
ಹ್ಮ್
ಎರಡ್ ದಿನ ಆಯ್ತ್ರಿ ಮಾಡಸಲತ್
ಹ್ಮ
ಆ
ನಿಿನ ಇತ್ರ
ಐ ದಿನ
ಹ್ಮ್
ಹ್ಮ್ ಹ್ಮ್ ಮತ್ತೆ ನಡುವ
ಕೆ
ಹ
ತಾರೆ ಒಂದಂದು ದೊಡ್ ತಾಸ ಎಡ್ ತಸ್ ನಮಸ್ತೆಕಾರ ಹ್ಮ
ಯೋಗ ಮಾಡ್ಬೇಕಕ್್ರೀ ಎಲ್ಲಾ ದೇಕ ಎಲ್ಲ ಆರೋಗ್ಯ ಚಲೋ ಬರ್ತ
ಹ್ಮ್
ಹ್ಮ್ ಮೈಂಡ್ ಫ್ರೆಶ್ ಇರ್ತಾ
ಹ್ಮ
ಮತ್ತೆ ಇದು ಬುದ್ಧಿ ಹಚ್ಚ ಹದರಿ ಯೋಗ ಮಾಡದ್ನಂತ
ಹ್ಮ್ ಹ್ಮ
ಯೋಗ ಮಾಡದ ಬಾಳ್ ಡಪ ಅವ್ರಿ
ಹ್ಮ ಹ್ಮ್ ಹ್ಮ್ ಹ್ಮ
ಹದೇ ಗೆ
ಹ ಹ್ಮ
ಮತ್ತೆ ನಡ್ದಾರೆ
ಹ
ಕೆ
ಹಂಚ ಫಿಟ್ನೆಸ್ ಆತ ಅದು ಬಿಟ್ಟು ಯೋಗ ಅದು ಇದೆ ಅಂತ ಸುಮ್ ತಿಲ್ನ್ಂತರಪ್ಪ
ಏ ಯೋಗ ಮಾಡ್ಬೇಕ್ರಿ ಒಳ್ಳೇದು
ಹ್ಮ ಅದ ಗೆ ಒಳ್ಳದು ಒಳ್ಳೇದಿಲ್ಲ ಆರಂಬರಿ ಒಳ್ಳದ ಅದು
ಮತ್ ಯೋಗ ಮಾಡದ್ ನಿಂತ ಎಲ್ಲಾ ನೀವು್ ಮತ್ ಬೆಳಿಗ್ಗೆ ಕ್ಲಾಸ್ ಕೇಳಕ್ ಇಂಟ್ರೆಸ್ಟ್ ಬರ್ತ
ಹ್ಮ್
ಹ್ಮ್
ಹ್ಮ್ ಹ್ಮ್ ಹ್ಮ್ ಅದ ನಮಗೆ ಇಗಕಂದ್ರೆ ದಸ್ತ್ರ ವಸ್ರು ಬರ್ತಾರಷ್ಟ
ಆ
ನಂದರ ಮಸರ
್ರ
ಹ ಸಸ
ಕ್ಲಸ್ ರ
ಹ್ಮ್ ಮಾ ಸಂದರ ಬಾಸರ
ಮತ್ತತ್ ಓದ್ಬೇಕಲ್ರರಿ ಓದಿ ಈಗೆಲ್ಲ ಜೀವನದ ಹಲಿಕ್ಕಂದ್ರೆ ಎಟಲ್ಲ ಎಲ್ಲಾ ಹೋಗೋಗಸೊತಿರ್ಬೇಕಕ್ ಏನದ್ಲ ಹಾವತರಿ
ಹತೇನ್ ರೀ
ಹ್ಮ್
ಆಕ್ರ ಏನ್ ಅಪ್ಲಿಕೇಶನ್
ನ ಹಾಗಾಗಲಿ ಕಡೆ ಜರ ಸರ್ವರ್ ಇಲ್ಲ ಸರ್ವರ್ ಡೌನ್
ಹೌದ ಹ್ಮ್ ಹ್ಮ್ ಮತ್ತೆಲ್ಲಾ ಇದು ಪ್ರಾಕ್ಟೀಸ್ ಮಾಡತಾರೆ ಇದು ಫಿಸಿಕಲ್ ಅದೆ ಎಲ್ಲ
ಹ್ಮ್
ಹಾ
ಹ್ಮ್
ಮತ್ತ ಈರೆ ಓದ್ಬೇಕ್ರೀ ಮತ್ತ ಲಲ್ಲ ಅಂದ್ರೆ ಪಿಸಿಲ್ ಇದತ್ತ
ಹ್ಮ್
ಹ್ಮ್ ಹ್ಮ್
ಹ ಹ್ಮ್ ನಡಬತ್ತೆ ಮೂರ್ ನಾಲ್ಕು ಗಂಟೆ ಹೋಗತ್ತೇನ್ರಿ
ಹೌದ್ರೀ
ಹ್ಮ್
ಹೌದ್ರಿ ಚಲೋ ಹೋದ್ರಿ ಹಂಗೆ ಹ್ಮ್ ಪ ಸಿ ಎಷ್ಟ್ ಕೋರ್ಸ್ಟ್ ಇರ್ತಾರೆ ಒಂದ್ ಇಷ್ಟ ಎರ
ಷ್ಟ ಹೆಯ ಏಳ್ನೂರುನೂಪಾಯಿ ಬಿಟ ಹ್ಮ ನಟಲ್ಲ
ಹ
ಇಲ್ಲ
ನಾವವು ಹಾಕ್ಬೇಕ್ರ ಇನ್ನ ಹಾಕಿಲ್ಲ
ನ
ನಾವ ನಿಮ ಮಟ್ಟೆ ನೋದಲ್ರಿ ಅದಕ್ಕೆ ಏನ್ ನೋಡಕಂತ ಗೊತ್ತಾ ಇಲ್ಲ ಅದ
ಹ್ಮ್
ಹ್ಮ್ ನಾವವು ಹೋದಾರದ ಸ್ವಲ್ಪ ಹಿಂದಿವವಿ
ಹ್ಮ್
ಅದಕ್ಕೆ ನ ನೋಡ್ಬೇಕ ಪ್ರಯೋಜನ ಮಾಡ
ಹ್ಮ್ ಹ್ಮ ಹ್ಮ ಹ್ಮ್ಮ
ಹ
ಆಫರ್ಬ ಹ್ಮ್
ರಿ ಎಲ್ಲ ನೀವೇ
ಹನ್ ಎಲ್ಲ ನೀ
ನಮ್ದೇಏನ ಅದಾರೋ
ನಿಳಗ ಈಗ ನಿಮ್ ಮೂರ್ ಬಿಟ್ಟು ತಳ ರಾಜಕೀಯ ರಾಜಕೀಯ ಮಾಡತರಿ ಈಗ
ಏನ್ರ ರಾಜಕೀಲ ಏನನ್ರೀ ನಂಗಗೆ
ಹ್ಮ್
ಎಲ್ಲಾ ನಿಮ್ದೆ ರಾಜಕೀಯ ನಡದ
ಇಪಟ್ಟೆ ಅದಕ್ಕೆಗತನ
ಹಾ
ಏನ್
ಮತ್ತ
ಮತ್ತೇನಲ್ರಿ ಎಲ್ಲ ನೀವ್ ಹೇಳ್ಬೇಕ
ಹ್ಮ್
ಹಾ ಆರಾಮ ಇದೀರಿ ಎಲ್ಲ
ಹಟ
ಊಟ ಎಂಟ ಒಂಬತ್ತನ್ ಮಾಡ್ತೀರಿ ನೀವು
ಹ್ಮ
ಆ
ನಾಕಕಂದಗೆ ನತ ಊಟ ಮಾಡದ ಹ್ಮ ಹ್ಮ್
ಸ್ವಲ್ಪ ಮಾಡ ಮುಕ್ಕರ ಇಲ್ಲಂದ್ರ ನಡವ ರಾತ್ರಿ ಹಸುತ
ಬರ ಬಾಬು ಸಂಂಬ ಬಾಬು ಸಂಂಬರ್ಲಿ ಬಿಸಿಗಟ್ಟವ್ರ
ಹಾ ರೀ ಹೌದ್ರೀ ಆಯ್ತಾಯಯ್ತತೇನ್ರಿ ನಮ್ಮತ್ರ ಅಷ್ಟತೇನಂತ ಚಲೋ ಅದ್ರ ಪ ಸಿಗೆ ಸಿ ಎಗ್ಜಾಮ್ ಕ ಅಲ್ಲದ ಬಷ